ಬಾಸ್.
ಅವಾಗ ಹತ್ಬೇಕಲ್ ಫೋನ್ ಯಾಕ ಹಚ್ಚಿದಿ ಹೇಳ್ ನೀನ.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
ನಾ ಹಚ್ಚಿದ್ದೆ ನೀವು ಫೋನ್ ಹಚ್ಚಿದೆಲ್ಲ ಕಟ್ ಆಯ್ತದು.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
ವೇಸ್ಟ್ ಆಯ್ತು ಏನ್ ಮಾಡೋಡಕ ಆಗಲ್ಲ ಹ ಒಂದ್ ವೇಸ್ಟ್ ಆಯ್ತು ಒಂದು.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
ಹ್ಮ್.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
ಆ.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
ಊಟಲ್ ಮಳಿ ಬಾರ ಕುಂತೀ.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
ಅದೇ ಸೌಂಡ್ ಬರಾಕಂತಪ್ಪಾ ಜಾಸ್ತಿ.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
ಜಗ್ಯ ಅದ ಏನ್ ಮಳಿ.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
ತರಬರ ಕುಂತ್ನ ಯಾಕ.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
ಇಲ್ಲ ಸೌಂಡ್ ಒಂದ್ ತರ ಬರ ಕುಂತ ಅಲ್ಲ.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
ಹ್ಮ್.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
ಹ ಸ ನೀ ಫೋನ್ ಎಲ್ಲಿ ಇಟ್ಟಿದ್ದಿ.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
ಯಾಕೊಂತರ ಕರ್ ಕರ್ಕರ್ ಸೌಂಡ್ ಏನ್ ಸೌಂಡ್ ಕೇಳ್ತಾ ಇಲ್ಲ.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
ಹಾ. ಇವಾಗ ತಗೊಂಡ ಬಂದ.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
ಊಟನಾ.
ಹ್ಮ್.
ಇನ್ನ ಇಲ್ಲಾ. ಟಿ ವಿ ಪಕ್ಕದಲ್ಲಿದೆ ನೀನು. ಟಿ ವಿ ಪಕ್ಕದಲ್ಲಿ ಇದೇನಪ್ಪಾ ಅಂದೆ ಸೌಂಡ್ ಬರ್ತಾ ಇದೆ ತುಂಬಾ. ಅಂದ್ರೆ ಒಂತರ ಸೌಂಡ್ ಗಿರ್ ಗಿರ್ ಗಿರ್ ಸೌಂಡ್ ಬರ್ತಾ ಇದೆ.
ಹೌದೌದು.
ಹ್ಮ್ ಸ್ವಲ್ಪ ಟಿವಿ ದೂರ್ ಟಿವಿ ಬಿಟ್ಟ ಸ್ವಲ್ಪ ದೂರ ಇರ.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
ಮತ್ತೆ.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
ನೀನ್ ಹೇಳ್ಬೇಕ ಎಲ್ಲಾ. ಮತ್ತೆ ಏನ ಇಲ್ಲಪ್ಪ ಸಮಾಚಾರ ನೀನೆ ಹೇಳ್ಬೇಕು. ಹಲೋ.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
ಮಾತಾಡ್ಪ ಸೌಂಡ್ ಬರವಲ್ಲ ನಿಂದ ಯಾಕ. ಹಲೋ. ಹಲೋ. ಹಲೋ. ಹಲೋ.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
ಹಾ ಕೆಲ್ಸಾ ಕುಂತಪ.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
ಹಾ ಇವಾಗ ಕೆಲ್ಸಕತ್ತ ಚಂದಗೆ.
ಹೊರಗ ಇದ್ದೆ.
ಹ್ಮ್.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
ಇಲ್ಲ ಇವಾಗ ಸ್ವಲ್ಪ ಚೆನ್ನಾಗ ಕೆಲ್ಸಕುಂತ ನೋಡ.
ಇನ್ನ ಊಟ ಆಗಿಲ್ಲಾ.
ಊಟ ಎಲ್ಲ ಏನ ಮಾಡೋಕ್ ಲೇಟ್ ಅದ ಇನ್ನ.
ಎಂತಕ್ಕಾ.
ಹ್ಮ ಎಂಟುವರೆ ಹಂಗ ಮಾಡಬೇಕು.
ಹ್ಮ್ ಹ್ಮ್ ಹ್ಮ್.
ಹ್ಮ್. ನಿಂದು.
ನಮ್ದು ಅ ಇವೆಲ ಹಿಂದಾಗಡೆ ಉಣ್ಣಕತೆ .
ಹೌದಾ.
ಹ್ಮ್.
ಹ್ಮ್.
ನಿನಗ ಒಂದು ಹತ್ತು ಹದ್ನೈದ್ ನಿಮ್ಷ ಐತ್ .
ಹೂ ಜಾಸ್ತಿ ಬರಕುಂತೆನು.
ಅಷ್ಟೇ ಮೀಡಿಯಂ ಅದ ಅಷ್ಟು ಸ್ಪೀಡ್ ಏನಿಲ್ಲ.
ಹೂ.
ಮೀಡಿಯಂ .
ಹ್ಮ್.
ಅದ ಇದು ಈ ಪತ್ರ .
ಹಾ.
ಮನಿ ಮ್ಯಾಲೆ ಬೀಳ್ತಲ್ವಾಲ್ಲ ಹನಿ ತಪ್ಪ ಅಂತ ಹಂಗ ಕೇಳ ಕರ್ ಕರ್ ಅಂತ. .
ಅದ್ರದ ಎನ್ ಸೌಂಡು ಇವಾಗ ಬರಾತ್ತದ.
ಹೌದ್ ಮತ್ತೆ ಅದರ ಸೌಂಡ್ ಅದು.
ಹೌದ ಏನ ಟಿವಿನೇ ಸೌಂಡ್ ಅಂತ ನಾ ಮಾಡೀನಿ.
ಇಲ್ಲ ಇಲ್ಲ ಇವೇ ನವ. .
ಹ್ಮ್.
ಅಂಗ್ಡಿಗ್ ಹೋಗಿತ್ತು ಒಂದ್ ರೂಮ್ ಇತ್ತು ಬೆಕ್ಕಿನ ತರ ಇತ್ತು ಒಂದ್ ರೂಮ. ಎರ್ಡ್ ರೂಮ ಇವು ಸರ್ಸ ಅಂತಾರಲ್ಲ.
ಹ್ಮ ಹ್ಮ.
ಮಗದ ಒಂದ್ ಹತ್ ವರ್ಷ ಹಿಂದಿಂದ ಚಳ್ಳನ್ ತರಿಸ್ತಾರಂತ ನಿಮ್ ನಿಜ ಆಬಿಡ್ತ್ ನೋಡ ಆವಾಗ ತರದು.
ಹೌದೌದೌದ ಹ್ಮ.
ಹಾ ಮದ್ಯಾನಕ್ ಈ ಕಡಿ ಬಂದ್ವಿ ಬರೆ ಪತ್ರಸ ಅವು.
ಹ್ಮ್.
ಆ ಪತ್ರಾಸ ಟಪ್ ಟಪ್ ಟಪ್ ಅಂತ ಮಳಿ ಗಾಳಿಗಿ ಅಟ್ಟ ಹಿಡದನು.
ಹೌದೌದ ಹ್ಮ್.
ಅದ್ರ ಸೌಂಡ ಬಂದ್ಮೇಲ್ ಇಪ್ಪತ್ತ.
ಹ್ಮ್. ಮತ್ತ.
ಮತ್ತೇನಿಲ್ ನೋಡಪ್ಪ ಈಗ ಮಳಿನ ಬರದ ಬೇಕಾಗ ಕುಂತಿನಿ.
ಹ್ಮ್.
ಮಳಿ ಬಂತಂದ ನೆಕ್ಸಟಿಗೆ ಏನ್ ನೋಡದು ಗೊಬ್ಬರ ಬಿತ್ತದು ಅವಾಗಿರತ್ತೆ ಕೆಲ್ಸ.
ನಾನು ನಾಳೆಗ್ ಹೋಗ್ಬೇಕ್ ಮ್ಯಾಮ್ ಮಳೆಗಿನ ಬಂತ ನಾಳಗ್ ಹೋಗ್ಬೇಕ್ ಗೊ ತ್ರ ಇದು.
ಇಲ್ಲ ಬರಂಗಿಲ್ಲ ನೋಡಪಾ ನಿಮ್ಮ್ ಊರಿಗ್ ಇನ್ನ್ ಬರ್ಬೋದ ಬರ್ಬೋದ ಬಾಬುಗ ಫೋನ್ ಹಚ್ ಕೇಳ ಹಿಂದಗಡಿಗಿ.
ಫೋನ್ ಹಚ್ ಕೇಳತನ್ ಮತ್ ಮಳೆ ಬಂತಂದ್ರ್ ನಾಳೆಗ್ ಎಣ್ಣಿ ಹೊಡಿಬೇಕ ಒಂದ್ ಹೊಲಕ್ಕ್.
ಹ್ಮ್ ಇನ್ನ್ ಮಳಿಲಿ ಎಣ್ಣಿ ಹೊಡಿರಿ ಗೊಬ್ಬರ ನಡೀತದ ಈಗ ಒಂದ್ ಸಲಕ ಬಿತ್ತಿರಲ್ಲ.
ಹ್ಮ್ ಎಣ್ಣಿ ಹೊಡಿತನ ನಾಳೆ ಗೊಬ್ಬರ ನಾಳೆ ಹೊಡಿಬೇಕ್ ಎಣ್ಣೆ.
ಹ್ಮ್.
ಹನ್ನೆರಡ ಆದ್ಮೇಲೆ ಗೊಬ್ಬರ ನೋಡಬೇಕ್ ಗೊತ್ತಾತದ.
ಹ್ಮ್.
ಮತ್ ಅಲ್ಲಿಗ ಕೆಳಕಂತ್ಯಾ ನಿ.
ಹ್ಮ್ ಅದ ಅನ್ನಿ ಮಳೆ ಸೌಂಡ್ ಬರ್ತಾ ಇದೆ ಸ್ವಲ್ಪ ಸ್ವಲ್ಪ ಅಷ್ಟೇ.
ಅರಾಮಿದಾರ ಅವ್ರ್.
ಹ್ಮ್.
ಹ್ಮ್. ಮತ್ತ.
ಮತ್ತೇನಿಲ್ಲ ನೋಡ್
ಹ್ಮ್ ಏನ ಹುಡುಗರ ಸಿಗ್ತಾವ ಎನ.
ಮೆನ್ ಮೇನ್ ಬೇಕತ್ ಮಳಿನೇ ಬೇಕತ್ ಎಲ್ಲಾ ಎಲ್ಲಾ ರೆಡಿನ ಅವ ಎಲ್ಲಾ ಮಂದಿ. ಗೊಬ್ಬರ ಗಿಬ್ಬರ್ ಗೆದ್ರಲ್ಲ ಎಲ್ಲಾ ರೆಡಿ ನ ಇಟ್ಕೊರಾ.
ಹಾ.
ಮಳಿನೇ ನೋಡದ ಆಗೇದ ಬೆಳಿ ಮಂದಿ ನೋಡ್ರಿದ್ರಲ್ಲನ್ ಮೂರ ಮೂರ್ನಾಕ ದಿವಸದಿಂದ ಪೂರಾ ಬಾಡಿ ಹೋಗಿರ್ತದ ಬಿಸಿಲಿಗಿ.
ಹೌದೌದ ಹ್ಮ.
ಸ್ವಲ್ಪ ಮಳಿ ಬಂತಂದ್ರ ಎಷ್ಟ ಬಿಸಿಲನ ಬಿಳ್ಳಕದ ಇನ ಸ್ವಲ್ಪ ಮಿಂಚತಿರ್ತದ ಬೆಳಿ. ಎಣ್ಣೆ ಒಂದು ಎಣ್ಣೆ ಗೊಬ್ಬ್ರ ಐತಾನ ಮಿಂಚ್ತರ್ತದ ಬೆಳಿ ಅಚ್ಚೋ ಇದಕ್ಕ ಅಂತಿಗಿ.
ಹ್ಮ್ ಹ್ಮ್ ನಿಜಾ.
ಈಗ ಮಳಿ ಇರ್ಲಾರ್ದ ಅ ಮಧ್ಯಾಹ್ದ ಹೋಗಿ ಬಿಡ ನೀನ ಒಡೆ ಬರಗ ಹೊಲ ಗೊಟ್ಟೀ ಸ.
ಹ್ಮ್.
ಆ ತರ ಆಗಿ ಬಿಡತ್ತ ಬಯಲ ಹೋಗಿಸಿ ನಿಂದ್ರ ಹಂಗೆ ಆಗಲ್ಲ ಇಲ್ಲಿ.
ಹಾ -
ಅದೇ ಸ್ವಲ್ಪ ಹಚ್ಚಿರುದವಿ ಇದ ತೊಗೊಂಡಿದ್ದ ಹ ಅದೇ ನೋಡೋದ ಯಾರಮ್ಮನ್ ಅನಿಸ್ತವಿ ಇನ್ನೊಂದು ತಾಸು ಅಲ್ಲೇ ಕುಂತ ಬರ್ಬೇಕ ಅನಿಸ್ತೀದೇ.
ಹ್ಮ್ ನಿಜ ಹ್ಮ್.
ಈ ಮತ್ತೆ ಮಳೆ ಬರ್ಲಂಗ ಒಂದು ಡೀಡ್ ತಿಂಗಳ ಸನೆ ಬಂತ್ ಸ್ವಲ್ಪ ಒಂದ ನಾಲ್ಕ ಐದ ಹನಿ
ಆಯ್ತ ಅದು ಸ್ವಲ್ಪ ಮ್ಯಾಗಿನ ಇದಕ್ಕೆ ಆಕಳ ಒಳಗೆ ಆಕಳಯತ ನಿಂತು ಕೂಡ ಕಲ್ತಿದಾರೆ.
ಹೌದೌದ ಹ್ಮ್.
ಯಾವಾಗನ ಒಂದ್ ಅವರ್ ಎರಡ್ ಸ್ಟಾರ್ಟ್ ಆಗಿರದು ಈಗ ಒಂದ ಇಪ್ಪತ್ತು ನಿಮಿಷ ಆಯತು ಸ್ಟಾರ್ಟ್ ಆಗಿದೆ. ಅದ ಮೊಬೈಲನ್ಯಾಗ ನೋಡಿನೆಪ್ಪ ಟೈಮಿಂಗ ಎರಡು ತಾಸ ತೋರಿಸತಿತ್ತು ಟೈಮಿಂಗ್ ಅಷ್ಟೆ
ಹ್ಮ್.
ಒಂದ ಅವರ್ ಬಂದ್ರಿ ಏನ್ ತಪ್ಪಲ್ಲ ಬಂದ್ರ.
ಹ್ಮ್ ನಿಜ ಹ.
ಹ ಇದು ಸರ್ಸಲ್ ಫೋನ್ಗ ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ಇಪ್ಪತ್ತ ಪರ್ಸೆಂಟ್ ಬರ್ಬೋದು ನಾವೇನು
ಹಾ ಹಾ ನಿಜ
ಈಗೆಲ್ಲಾ ಮೊಬೈಲ್ ಅಂದ ಕರೆಕ್ಟ್ ಆದ ಟೈಮಿಂಗ ಮನ್ನಿ ಒಂದ್ ಎರಡ್ ದಿನ ಒಂದ್ ಒಂದ್ ಅವರ್ ತೋರ್ಸಿತ್ತ ಮಾಡ ಬರೋದಪ್ಪ ಅದೇ ಟೈನಿ ಕರೆಕ್ಟ್
ಹ್ಮ್.
ಹ ಗಾಳಿ ಬಿಟ್ಟು ಬಿಡದು ಹೋಗಿ ಬಿಡೋದು ಅದ ಮಾಡ್
ಹ್ಮ್ ಹ್ಮ್.
ಇಲ್ಲಿನೋಡ ಸ್ವಲ್ಪ ಕಟ್ಟ ಆಗೇದ ಬರಾಕುಂತದ.
ಹ್ಮ್.
ನೀವು ನೈಟ್ ನೈಟ್ ಬರ್ತಲ್ಲ ಜಗ್ಗೆ ಬರ್ತಾವ ಹಗಲತ್ತ ಬರ್ತಲ್ಲ ಅವು ಬಾಳ ಟೈಮಿಂಗ್ ಬರಲ್ಲ ಅವು ಮಳೆ ಸಾಯಂಕಾಲ ಆರ್ ನಾಲ್ಕು ಐದು ಆರ್ ಇರ್ತಾವ ಅಲ್ಲ ಸ್ಟಾರ್ಟ್ ಆದ ಬಿಡಲ್ಲ ಮಳೆ
ಹೌದೌದು ಬಾಳ್ ಡೇಂಜರ್ ಇದ.
ಹಾ ಯಾರನ್ನು ಹೊಲಕ್ ಒಳ ನೋಡಿದ್ರ ಸಾಯಂಕಾಲ ಆಗ ಆಗ್ತಾ ಹೊಡೆ ಬರ್ಲ್ಲ ಸಂಜೆ ಮಳಿ ಬಿಡಲ್ಲ. ಒಂದೊಂದ್ ತಾಸು ಎರಡ್ ತಾಸ ಅದರ್ತ ಅಂತರಿ ಮೈಲ್ಲಿ.
ಹೌದದ ನಿಜ.
ಒಂದ ಎರಡು ತಾಸು ಬಂತಕಂದ್ರೆ ಸ್ವಲ್ಪ ಇದಾಕ್ ನೇಲೆ
ಹ್ಮ್ ಹ್ಮ್.
ಅದ್ರಾಗ ಒಳಗ ಪೂರಾ ಗುಮ್ಮಿ ಬಾರ ಕಾಯಿಡ್ಬಿಟ್ಟದ ಈಗಲ್ಲ
ಹ ನಿಜ ನಂಬದು ಅಂತ್ರ ಫೂರ್ತಿ ನಿನ್ನೆ ಹೋಗಿದೆಪ್ಪ ಹೊಲ್ಕ
ನೂರ ಮೂವತ್ ಬಿಸ್ ಆಕಂಗ ಆಗಿ ಬಿಡ್ತ ಮಧ್ಯಾಹ್ನಕ್ಕ ಹೋದ್ರ
ಹ್ಮ ನೋಡಿದ್ನಪ್ಪಾ ಹೊಲ ಭಯಂಕರ ಬಂದ ಹೊಲ ಎಲ್ಲಾ
ಅದೇ ಈಗ ಮಳೆ ಅಂದ್ರಿ ಈಗ ಏನ್ ಸಣ್ಣ ಬರ್ಲದ ಗೊಬ್ಬ್ರ ಬಿತ್ತರಿ ಅಲ್ಲ ಬಿಚ್ಚ ಬರ್ತದ ಅದು.
ಹ್ಮ್.
ಮತ್ತ ಹಸಿ ಆಗಿ ಬರ್ಬೇಕ ನೋಡ್ಪಾ ಒಂದ್ ನಾಲ್ಕ್ ಬಟ್ಟಟ್ನ್ ತೋಯಿಬೇಕು. ಗೊಬ್ರ ಗಬ್ಬ್ರ ಇದಗ ಅಲ್ಲಿ ತಾಣನು ತೋಯ್ಬೆಕ್.
ಹ್ಮ್ ಹ್ಮ್ ಹ್ಮ್.
ತರ ಬಂದ್ರೆ ಇದ ಆತದ ನೋಡು
ಹೌದೌದು ಹ್ಮ್.
ಬರ್ತದ ಬರ್ತದ ಇದು ನಾಳೆ ಎಂಡ್ ಆಗ್ತದೆ ಮಳೆ.
ಹ್ಮ.
ಇವತ್ತು ನಾಳು ಜಾಸ್ತಿ ಬಂದೈಐತ ನೆಕ್ಸ್ಟ್ ಮಳೆ ಅದಂಟ.
ಏನ ರೆಸ್ಪಾನ್ಸ್ ಒಂದು.
ಉಸ್ಲಗ್ ಇದೇ ನಾಗರ ಸೀಸನ್ ಅಂತರ ಐದೈಐದು ದಿನ ಬರಲ್ಲ ಮಳೆ.
ಹೌದೌದಾ..
ಐದ್ಐದ್ ಹಾಕ್ತಾನಲ್ಲ ದಿನ ಹಾಕ್ತಾನಲ್ಲ ಅತಾರ ಇದು ಮಳೆ.
ಹೌದೌದು.
ಜಿಟಿ ಜಿಟಿ ಜಿಟಿ ಬರ್ತಲ್ಲಾ ಐದು ದಿನ ಯಾರಗಂತ ನಮ್ಮ್ ಫ್ರೆಂಡ್ ತಾನೇ.
ಹ್ಮ್ ನಿಜ.
ಹಾ ಮಳೆ ಗುಳಿಇವ್ರು.
ಹಾ ಹಾ ಹಾ. ಜಿಟೈ.
ಅಂದ್ರಿ ಒಂದು ಒಂದ ಒಂದು ದಿನ. ಆಲ್ಲ ಒಂದಿಲ್ಲ ಅರ್ಧ ತಸ್ ಬೆಗ್ಗೆದ್ ಸ್ಪೀಡ್ ಬರ್ತದ.
ಹೌದೌದು.
ಸೀಡ್ ಬಂದು ಮತ್ತೊಂದ್ ಎರಡ್ ಮೂರ್ ತಾಸ ಹನಿ ಹನಿ ಬಂದಬಿಡುತ್ತೆ ಇಂಗ್ ಬರುತ್ತೆ ಈ ಮಳೆ.
ಹ ಮಚ್ಚಾ ಸರಿ ಮಚ್ಚಾ ಮತ್ತೆ ಅಚ್ತೀಯಾ ಫೋನು ನೀನೇ.
ನಮ್ದು ಬರ್ದೆಲ್ಲ ಹೆಂಗ್ತ ಹೇಳೇಳ್ ಒಂದ್ಸಲ ಬರ್ದ್ದೆ ಒಂದ್ಸಲ ಹಂಗೆ ಹೇಳಕನಂತಿವೆ ನೊಡೋಣ.
ಹಾ ಟ್ರೈ ಮಾಡು.
ಈಗ ಮಾಡ್ಲ ನಾನೇ?
ಸ್ವಲ್ಪ ಟ್ರೈ ಮಾಡು ರಿಫ್ರೆಶ್ ಮಾಡು ರಿಫ್ರೆಶ್ ಮಾಡಿ ಮಾಡು.
ಆಯ್ತು ಒಂದ್ ಎರಡು ನಿಮಿಷ ನಿಂದ್ರೆ ಮತ್ತೇ ಹತ್ತನೇಗೆರೆ.
ಹಾ ಅಲ್ಲಿ ರಿಫ್ರೆಶ್ ಅಂತ ಇರುತ್ತೆ ನೋಡು ರೀ.
ಒಳಗಡೆ ಇದೇ ಗೊತ್ತು ರಿಫ್ರೆಶ್ ಮಾಡಿ ಮಾಡ್ತಿನೇಳು ಹ್ಮ್ ಇಡಲ್ಲಾ.